ಚೆನ್ನಾಗಿದ್ದೀರಾ
ಹ್ಮ್ ಮಾಡ್ದ ನೀವು
ನಮ್ದು ಆಯ್ತು
ಏನ್ ಸಮಾಚಾರ ಹ್ಮ ಪಾಪ ಸ್ಕೂಲ್ ಹೊತ ನಮ್ಮ ಪಾಪ ಸ್ಕೂಲ್ ಹೋಯ್ತವನೆ.
ಹೌದಾ ಏನ್ ಓದ್ತಾ ಇದ್ದಿದ್ದೀನಿ ಎಲ್ ಕೆಜಿ ಯ ಕೆಜಿ.
ನನ್ ಮನ ಓತ್ತಿರೋದು ಯು ಕೆ ಜಿ.
ಯೂ ವಿ ಕೆ ಜಿನ ನಾವು ಏ ನಮ್ಮ ಮಗನ್ನೇ ಓದಕ್ಕೆ ಹಾಕಿದೀವಿ.
ಹ್ಮ್ ಹೌದಾ.
ಹ ಅಲ್ಲಿ ಹೆಂಗ ಟ್ರೀಕ್ ಮಾಡ್ತಾರೆ ಮಕ್ಕಳನೆಲ್ಲಾ. ಮಕ್ಳ ಹೆಂಗ್ ಟ್ರೀಕ್ ಮಾಡ್ತಾರೆ ಅಲ್ಲಿ.
ಅಲ್ಲಿ ಚೆನ್ನಾಗಿ ನೋಡ್ಕೋತಾರೆ ಫಸ್ಟ್.
ಹಾಂ...... ಹ್ಞೂ. ಎಲ್ಲ ಕಂಡೀಷನ್ ಆಗಿತ್ತಾ.
ಒಂಬತ್ ಗಂಟೆ ಒಂಬತ್ ಗಂಟೆ. ಒಂಬತ್ತುವರೆ ಒಳಗಡೆ ಸ್ಕೂಲ್ ಬಿಟ್ಟು ತಗೊಂಡ ಹೋಗಿ ಸೇರ್ಸ್ಬೇಕು. ಇಲ್ಲ ಅಂತಂತ ಬಯ್ತಾರೆ.
ಅವರು ಓದಿಸದೆಲ್ಲ ಚೆನ್ನಾಗ್ ಓದಿಸ್ತಾರಾ. ಮಕ್ಕಳ.
ಮಕ್ಕಳಗೆಲ್ಲಾ ಚೆನ್ನಾಗಿ. ಆಟ ಎಲ್ಲ ಹೇಳ ಕೊಡ್ತಾರೆ.
ಹೌದಾ....... ಹಾ.
ಒಳಗಡೆನೆ ಗೇಮ್ ಆಡಿಸ್ತಾರೆ. ಮಕ್ಕಳು ಮೆಚೂರಿಟಿ ತಿಳ್ಕೊತಾರೆ.
ಹ್ಮ್
ಮತ್ತೆ ಊಟ ತಿಂಡಿ. ಯಾವ ಮಕ್ಳು ಊಟ ತಿಂಡಿ ಮಾಡಲ್ಲ ಅವ್ರಗ ಅವ್ರೇ ಊಟ ಮಾಡ್ತಾರೆ. ಏನೇ ವಿಷಯ ಇದ್ರು ಪೇರೆಂಟ್ಸ್ಗೆ ಹೇಳ್ತಾರೆ.
ಹೌದಾ.
ಹ್ಮ್ ಓದದ್ರು ಹೇಳ್ತರಿ ಸ್ಕೂಲ್ ಅಲ್ಲಿ ಅವರು ಆಕ್ಟಿವಿಟಿ ಹೇಗಿದ್ದಾರೆ ಅಂತ ಹೇಳ್ತಾರೆ.
ಹ್ಮ್
ಮತ್ತೆ ಅವರ್ಗೂನು ಸಣ್ಣ ಪುಟ್ಟ ಗೇಮ್ ಎಲ್ಲ ಆಡಸ್ತಾ ಇರ್ತಾರೆ. ಹ್ಮ್ ವೀಡಿಯೋ ಮಾಡ್ತಾರೆ. ಗ್ರೂಪ್ ಹಾಕ್ತಾರೆ. ಈ ಮಕ್ಕಳು ಹಗಿದ್ದಾವ ಅಂತ ಹೇಳ್ತಾರೆ.
ಹೌದಾ
ಮತ್ತೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬರಬೇಕು ಅಂತ ಹೇಳ್ತಾರೆ.
ಹ್ಞ ಹಂಗ ನಮ್ಮ ಮಗನ್ನು ಇಲ್ಲಿ ಮಹದೇಶ್ವರ ಸ್ಕೂಲ್ಗೆ ಹಾಕಿದೀವಿ.
ಹ್ಮ
ಅಲ್ಲಿ ಅಷ್ಟೊಂದು ಇದಿಲ್ಲ
ಹ್ಮ್
ಅದಕ್ಕೆ ಕೇಳ್ದ ಅಲ್ಲಿಂದ ಇಲ್ಲೇ ಶಿಫ್ಟ್ ಮಾಡಮ್ಮ ಉಂಟ ಅವ್ರನ.
ಹ್ಮ್ ನಾಕೆ ಏನು ಪರವಾಗಿಲ್ಲ ಎಲ್ಲಾ ಚೆನ್ನಾಗಿ. ಹೇಳ್ತಾರೆ ಮತ್ತೆ ತಂದೆ ತಾಯಿ ಪರ್ಮಿಷನ್ ಇಲದೆ. ಬೇರೆ ಮೂರ್ನೇವರು ಹೋಗಿ ಕರದ್ರುನು ಕಳ್ಸಲ್ಲ. ಅವರ ಪರ್ಮಿಷನ್ ಇಲದೇ ಯಾರ್. ಏನು ಅಂತ ಕ್ವಶನ್ ಮಾಡಿ ಕೇಳ್ತಾರೆ.
ಹ್ಮ್ ಹ್ಮ್
ಮತ್ತೆ ಮಕ್ಕಳು ಹೊರ್ಗಡೆ ಹೋಗ್ತಾರೆ ಅಂತ ಎಲ್ಲ ಶಿಸ್ತ ಆಗರಿ ಸೇಫಿ ಜರು ಇರ್ತಿದ್ದಾರೆ
ಅಡ್ಮಿಷನ್ ಮಾಡೆಕೆ ಎಷ್ಟ್ ವರ್ಷದಿಂದ ಎಷ್ಟ್ ವರ್ಷಕ ಆಕ್ತಾರೆ
ಅದು ಮೂರ್ ವರ್ಷ ಮೂರ್ವರೆ ವರ್ಷ ನಾಲ್ಕ್ ವರ್ಷದಿಂದ ಮಾಡ್ತಾರೆ ಸರ್ಕಾರ ಏನಾರು ಚೆಜೇ ಆದ್ರೆ
ಹೌದಾ ಅದಕ್ಕೆ ಮೂರ್ ವರ್ಷ ಇತ್ತು
ಸೇರ್ರಿಸಿದ್ದು
ಹ್ಮ್
ಅದೆದು ಏನು ಇದ್ರ ಏಳರ್ಷ ಆ ಬು ಅಂತ ಅಂತಿದ್ದಾರೆ ಅಂದ್ರು ಒಂದ್ ವರ್ಷ ಹಿಂದಕ್ಕೆ ಆಯ್ತು
ಹ್ಮ್
ಹ್ಮ್ ಮತ್ತೆ ಯು ಕೆ ಜಿಗೆ ಹಾಕ್ಬೇಕು
ಹ್ಮ್
ನಿಮ್ಮ ಮಕ್ಕಳು ಸ್ಕೂಲ್ ಕಡೆ ಎಲ್ಲಾ ಹೆಂಗೆ
ಅಲ್ಲಿ ಒಂದ್ ಸ್ವಲ್ಪ ಸಿಟ್ಟ ಅನ್ನೋದಿಲ್ಲ ಜಾಸ್ತಿ ಮಕ್ಕಳಗೆ
ಹ್ಮ್
ಇದಾಗಿರುತ್ತೆ ತರಲ್ಲ ಅದ್ರಿಂದ ನಾವು ಬೇರೆ ಕಡೆ ಹಾಕ ಅಂತ ತಿಳ್ಕೊಂಡಿದೀವಿ
ಹ್ಮ್
ಯಾಕಂದ್ರೆ ಅವರು ಅಷ್ಟು ಇದಾಗಿ ತಗೋತ ಇಲ್ಲ ಮಕ್ಕಳಗೆ
ಹ್ಮ್
ಸಿಟ್ಟು ಜಾಸ್ತಿ ಮಕ್ಕಳನ್ನ ಇದ ಮಾಡ್ತಾ ಇಲ್ಲ ಅವರು ಟ್ರಿಕ್ ಮಾಡ್ತಾ ಇಲ್ಲ ಕರೆಕ್ಟಾಗಿ
ಹ್ಮ್
ಹತ್ರರಿಂದ ನಾವು ಬೇರೆ ಕಡೆ ಹಾಕವ ಅಂತ ಹೇಳ್ದ
ಹೌದಾ
ಹೌದು ಹಂಗೆ ನಮ್ ಚಿಕ್ಕಮಗನ ಒಬ್ನ ಇದಿದ್ದಾನೆ ಮೂರ್ ವರ್ಷ ಆಗೈತೆ
ಹ್ಮ್
ಇವಾಗೆಲ್ಲ ಸೇರ್ಸಕ್ ಆಗಲ್ಲ ಅಂತಾರಲ್ಲ
ಹ್ಮ್ ಇವಾಗ ನಾಲ್ಕ್ ವರ್ಷ ಐದ್ ವರ್ಷ ಆಗಿರ್ಬೇಕು
ಹೌದಾ ಹ
ಹ್ಞೂ ವಿಚಾರಸಿ ನೋಡಿ ಲೇಟ್ ಆಗಿ ಸೇರ್ಸಿ ಪರವಾಗಿಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲಿ ಸೇರ್ಸಿದ್ರೆ ಅವ್ರಿಗು ತುಂಬಾ ಆಡ ವಯಸ್ಸಿನಲ್ಲಿ ಸೇರ್ಸುತ್ತೇನೆ ತುಂಬಾ ಮೆಚುರಿಟಿ ಬರಲ್ಲ ಅವ್ರಿಗೆ
ಹ್ಮ್
ಇರ್ತದೆ
ಹ್ಮ್
ಒಂದ ಮೂೂರು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಅಲ್ಲ ಆದ್ರೆ ಅವ್ ಏಜ್ ಕಂಪ್ಲೀಟ್ ಆಗ್ಬೇಕಲ್ವಾ ಒಂದೇ ತರಗತಿಗೆ ಇವಾಗ ಸೇರ್ಸ್ಕಳಲ್ಲ
ಹ್ಮ್
ನೋಡಿ ಹಾಕಿ ಚೆನ್ನಾಗಿರೋ ಕಡೆ ಆಕಿ ನಿಮ್ ಸ್ಕೂಲ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆಯಾ ನಿಮ್ಮ್ಊರಲ್ಲಿ
ಹೌದು ಐ್ತ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲೇ ಅಲ್ಲಿ ಮಕ್ಕಳು ಕರೆಕ್ಟ್ ಆಗ ಸ್ಕೂಲ್ ಗೆ ಹೋಗಲ್ಲ ಯಾವಾಗ್ಲೂ ಮನೇಲೆೇ ಇರ್ತಾರಲ್ಲ
ಹ್ಮ್
ಅದಕ್ಕೆ ನಾವು ಅಲ್ಲೆ ಬೇರೆ ಕಡೆ ಹಾಕವಾ ಅಂತ ಹೇಳ್ಕೊಂಡಿದೀವಿ.
ಹೌದಾ
ಹು ನಿಮ್ಮ ಮಕ್ಳ ಹೆಂಗಿದ್ದಾರೆ ಚೆನ್ನಾಗಿದಾರಾ.
ಹು ಚೆನ್ನಾಗಿದ್ದಾರೆ ನಿಮ್ಮ ಮಕ್ಳು ಹು ನಿಮ್ಮ ದೊಡ್ಡ ಮಗನು ಹೆಂಗೆ.
ಚಿ ಅವನು ಒಂದ ಸ್ವಲ್ಪ ತಲೆಹಲ್ಟೆ ಜಾಸ್ತಿ ಅವನು ಅತ್ರರಿಂದಾನೇ ಬೇರೆ ಕಡೆ ಹಾಕ್ಬೇಕು ಅಂತೈತಿ. ಕಂಡಹಿಡಿ ನೋಡ.
ಹು ಬೇರೆ ಕಡೆ ಮಕ್ಳು ತಲಹರ್ಟೆ ಇರ್ತಾರೆ ನಿಮಗ ಗೊತ್ತಿಲ್ಲಾ ಅಷ್ಟೆ.
ಹೌದಾ
ಮಕ್ಳು ಅಂದ್ಮೇಲೆ ತಲಹರ್ಟೆ ಇಲ್ಲದ ಮಕ್ಳು ಯಾರು ಇಲ್ಲಾ.
ನನಗೆ ಯಾಕೆ ಜಾಸ್ತಿ ಮೆಚ್ಯೂರಿಟಿ ಬರ್ತಾ ಇಲ್ಲಾ ಇಲ್ಲಿ ಎರಡ ವರ್ಷ ಆಯ್ತ ಸೇರ್ಸಿ.
ಹು
ಯಾಕ ಅವನು ಸ್ವಲ್ಪ ಇದಾಗಿದ್ದಾನೆ ಅವನು ಮಂಕ ಆಗಿಬಿಟ್ಟಿದ್ದಾನೆ.
ನೀವು ಅದನ್ನೆಲ್ಲಾ ಟೀಚರ್ಸ್ಗೆ ಕೇಳ್ಬೇಕು.
ಹು ಕೇಳದಕ್ಕೆ ಅವರು ನಾವು ಹೊಡಿ ಹೊಡಿಬೇಕು ಹೊಡೆದ್ರೆ ಕಲಿಯೋದು ಮಕ್ಕ ಕ್ಕಳು ನೀವು ಹೊಡಿಬೇಡಿ ಅಂತ ಹೇಳ್ತಿದೀರಿ ಅಂತ ಹೇಳ್ತಾರೆ.
ಒಡಿದೇನಿ ಕಲ್ಸಕ ಆಗಲ್ವಾ ಒಡಿಲು ಬೆಕು. ಕಲಿಲಿದ್ದ ಮಕ್ಳಿಗೆ ಒಳ್ಳೇ ಬೇಕು. ಕೇಳೋದ ತಪ್ಪಲ್ಲಾ ಆದ್ರೂ ಕಲಿಯಕೋಸ್ಕರ ಹೊಡುದ್ರು ತಪ್ಪಲ್ಲಾ.
ಹು ಅದೇನು ಮಾಡಕಾಗಲ್ಲಾ ಅವಗಾದ್ರೆ ಆದ್ರೆ ಯಾಕೆ. ಕೋಲ್ ಅಡ್ಜಸ್ಟ್ ಆಗತ್ತಾ ಇಲ್ಲಾ ಅವನಿಗೆ.
ಬೇರೆ ಕಡೆ ವಿಚಾರಿಸಿ.
ಅದಕ್ಕೆ ಕೇಳವು ಅನ್ಬಿಟ್ಟು ನಿಮ ಸ್ಕೂಲ್ ಯಾವುದು.
ನಮ್ಮ ಸ್ಕೂಲು ಕ್ರಿಸ್ತ ರಜಾ ಅಂತಾ.
ಕ್ರಿಸ್ತರಜಾ ನಾ.
ಹು ಅಲ್ಲಿ ತುಂಬಾ ಚೆನ್ನಾಗೆಲ್ಲಾ ಎಲ್ ಕೆ ಜಿ ಯು ಕೆ ಜಿ ಇಂದ.
ಹು
ಸೆಕೆಂಡ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ತನಕನೂ ಐತೆ.
ಅಮೌಂಟ್ ಎಷ್ಟು ತಗತ್ತಾರೆ ಅಲ್ಲಿ.
ಅಲ್ಲಿ ಅಮೌಂಟ್ ಬಂದು. ಒಂದ ಇಪ್ಪತ್ ಸಾವಿರ ಅನ್ಕತೀನಿ ಅದ್ರ ಮೇಲೆ ಅಂದ್ರೆ ಬಟ್ಟೆ ಗಿಟ್ಟ ಎಲ್ಲಾ ನಾವೇ ತಗೋಬೇಕಲ್ಲಾ.
ಹು
ಬಟ್ಟೆ ನಾವೇ ತೆಗಿಬೇಕು ಬುಕ್ಸು ಸೂ ಎಲ್ಲ ನಾವೇ ತೆಗಿಬೇಕು. ಬ್ಯಾಗ ಎಲ್ಲಾ ಅವರ ಹತ್ರಾನೆ ತೆಗಿಬೇಕು.
ಹು
ಅವೆಲ್ಲಾ ಫುಲ್ ಅಮೌಂಟ್ ಎಷ್ಟ ಆಗುತ್ತೆ ಅಂತ ಗೊತ್ತಿಲ್ಲಾ.
ಹು
ಅದಕ್ಕೆಲ್ಲಾ ಅಮೌಂಟ್ ಸಪ್ರೇಟಾಗಿ ಕೊಡಬೇಕು.
ಹು
ಹು ಮತ್ತೆ ಅಲ್ಲಿ ಕಾಸ್ಟ್ಲಿ ಆದ್ರುನು ಕೇರಿಂಗ್ ಜಾಸ್ತಿ ಇದೆ ಅಂತಾ ಸೇರ್ತಿದೀವಿ ಅಷ್ಟೆ.
ಹೌದಾ
ಹು
ಅದಕ್ಕೆ ಕೇಳ್ದೆ.
ಹ್ಮು ಅಮೌಂಟ್ ಏನೋ ಒಂದೇ ಸರಿ ಕಟ್ಸಕಳಲ್ಲ ಟೈಮ್ ಕೊಡ್ತಾರೆ.
ಹೌದಾ
ಆ ಟೈಮ್ ತಕ್ಕ ಟ್ರಿಪ್ ಮೂರು ಟ್ರಿಪ್ ಮಾಡಡಿ ಕಟ್ಬೋದು.
ಹ್ಮು
ಹ್ಮು ಮತ್ತೆ ಅಲ್ಲೆಲ್ಲಾ ಒನ್ನೆ ಕ್ಲಾಸಿಂದ ಮಕ್ಕಳಿಗೆ ಡ್ಯಾನ್ಸು ಎ ಎಲ್-ಕೆ-ಜಿ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸ್ ಮಾಡ್ಸೋದೆಲ್ಲ.
ಹ್ಮು
ಮತ್ತೆ ಪ್ರೈಸ್ ಕೊಡದು ಮಕ್ಕಳಿಗೆ ಈ ತರ
ಹ್ಮು
ಎಲ್ಲ ಹೇಳ್ಕೊಡ್ತಾರೆ.
ಬೈಕ್ ಹ್ಮು.
ಅಲ್ಲೇ ಮಕ್ಕಳಿಗೆ ಸಣ್ಣ ಪುಟ್ಟ ಗೇಮ್ ಎಲ್ಲ ಆಡಸ್ತಾರೆ.
ಹ್ಮು
ಮತ್ತೆ ಫಂಕ್ಷನ್ ಇಟ್ಟಾಗ ಮಕ್ಕಳಿಗೆಲ್ಲ ಪ್ರೈಸ್ ಕೊಡೋದು ಪೇರೆಂಟ್ಸ್ ಎಲ್ಲ ಕರಿಸೋದು.
ಹ್ಮು
ಆಕ್ಟಿವಿಟಿ ಎಲ್ಲ ಮಾತಾಡ್ತಾರೆ ನಾವು ಕೇಳ್ತಾ ಇರ್ತೀವಿ ಆಗಾಗ ಬರಿತಾನ ಓದ್ತಾನ ಅಂತ.
ಹ್ಮು
ಅವ್ರ ಅವ್ರ್ ಇಂಪ್ರೂವ್ಮೆಂಟ್ ಹೆಂಗಿದಿಯೊ ಆತರ ಎಲ್ಲಾ ಹೇಳ್ತಾರೆ.
ಹ್ಮು
ಮತ್ತೆ ಮಕ್ಕಳುನು ಪರವಾಗಿಲ್ಲ ಚೆನ್ನಾಗಿ ಒಂದೊಂದ ಸ್ಪೆಲ್ಲಿಂಗು ಹೇಳ್ತಾರೆ. ಸ್ಪೆಲ್ಲಿಂಗ್ ಹೇಳ್ಬಿಟ್ಟು ಅದಕ್ಕ ಏನ್ ಅರ್ಥ ಈ ಸ್ಪೆಲ್ಲಿಂಗ್ ಸೇರ್ಸಿದ್ರೆ ಏನ್ ವರ್ಡ್ ಬರುತ್ತೆ ಅಂತ ಮ ಯು-ಕೆ-ಜಿ, ಎಲ್-ಕೆ-ಜಿ ಏನು ಹೇಳ ಅಂತ
ಹ್ಮು ಹ್ಮು
ಹ್ಮು ಹ್ಮು.
ಹ್ಮು
ಆತರ ಎಲ್ಲಾ ಮಾಡ್ ತ್ತಾರೆ ಮತ್ತೆ ಯಾವದೇ ಆಟ ಗೇಮ್ ಆಡದ್ರೇನು ಮತ್ತೆ ಡ್ರಾಯಿಂಗ್ ಎಲ್ಲ ಮಾಡ್ಸೋದು.
ಹ್ಮು
ಮಕ್ಕಳನ್ನ ಗೇಮ್ ಆಡ್ಸೋದು ಎಕ್ಸಸೈಜ್ ಎಲ್ಲ ಮಾಡಸ್ತಾರೆ.
ಹ್ಮು ಲಂಚ್ ಬುಟ್ಟಿ ತಗೋ ಹೋಗ್ಬೇಕಾ. ಲಂಚ್ ಬುಟ್ಟಿ ತಗೋ ಹೋಗ್ಬೇಕಾ ನಿಮ್ಮನ್ನಾ.
ಹ್ಮು ಲಂಚ್ ತಗೊಂಡ್ ಹೋಗ್ಬೇಕು. ಹನ್ನೆರಡ ಗಂಟೆಗೆ ಊಟಕ್ ಕೊಡ್ತಾರೆ. ಮಕ್ಕಳುಗಳೆಲ್ಲ ತಿನ್ನೋ ಮಕ್ಳು ಆಕ್ಟಿವಿಟಿಯಿಂದ ತಿನ್ಕತ್ತಾವೆ.
ಹಾ
ತಿಂದಿದ ಮಕ್ಳು ಅವ್ರೇ ಊಟ ಮಾಡಸ್ತಾರೆ ಅದೆಲ್ಲ ಏನಿಲ್ಲ. ಹೇಳ್ತಾರೆ ಊಟ ಮಾಡಲ್ಲ ಮಾಡ್ಸಿ ಅಂತಾನೂ ಹೇಳ್ತಾರೆ. ಬಲ್ವಂತ ಏನು ಮಾಡಲ್ಲ ತಿಂದಿದ ಮಕ್ಳಗ್ ಅವ್ರೇ ಊಟ ಎಲ್ಲ ತಿನ್ನಸ್ತಾರೆ.
ಹ್ಮು
ಹ್ಮ್ ಇದೆಲ್ಲ ಮಾಡ್ತಾರೆ ಏನಿಲ್ಲಾ
ಹ್ಮ್
ಅಂದ್ರೆ ಮಕ್ಕಳುಗಳು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನಾರು ಊಟ ತಿಂಡಿ ಹಿಂದಿನ ಮಕ್ಳು ಗಳು ಊಟಾ ಮಾಡಲ್ಲ
ಹ್ಮ್
ಅವ್ರಿಗೆಲ್ಲ ಅವರೇ ಊಟ ಮಾಡಿಸ್ತಾರೆ ತಿನ್ನೋ ಮಕ್ಕಳೆಲ್ಲ ಅವರೇ ತಿಂತಾರೆ
ಹ್ಮ್
ಹಿಂದಿದ ಮಕ್ಕಳಿಗೆ ಅವರೇ ಕಂಪ್ಲೇಂಟ್ ಮಾಡ್ತಾರೆ ಊಟ ತಿನ್ನಲ್ಲಾ ಏನೇ ಹೇಳದ್ರು ನೋಡ್ಂತಾರೆ
ಎಷ್ಟನೇ ಕ್ಲಾಸ್ ಗಂಟೆ ಇರುತ್ತೆ ಅಲ್ಲಿ
ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾತ್ರಾ
ಹ್ಮ್
ಅದಾದ್ಮೇಲೆ ಒಂದೇ ಕ್ಲಾಸ್ ಇಂದ ಬೇರೆ ಸ್ಕೂಲು ಅಂದ್ರೆ ಅದೇ ಸ್ಕೂಲು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಮಾತ್ರ ಈ ಸೈಡು ಅ್ರ ಪಕ್ಕದಲ್ಲೇನೆ ಒಂದೇ ಕ್ಲಾಸ್ ಇಂದಿನ ಸ್ಟಾರ್ಟ್ ಆಯ್ತದೆ
ಹ್ಮ್
ಹ್ಮ್
ಅದಕ್ಕೆ ಕೇಳ್ ತಿಳ್ಕೊಳ ಅಂದಬಿಟ್ಟು ಫೋನ್ ಮಾಡ್ದೆ